ಹೇಳತಯಾ ಹ ಏನ್ ಮಾಡ್ತಿದ್ದೀರಾ ಹಲೋ
ಕುತ್ತಿದ್ದೀನಿ ನೀವೇನ್ ಮಾಡ್ತಿದ್ದೀರಾ
ನಾನು ಸುಮ್ಮನೆ ಕೂತಿದ್ದೆ
ಸಂಡೆ ಅಂದ್ರೆ ಬೋರಿಂಗ್ ಅಲ್ವಾ ಎಲ್ಲ ರು ಹೋದ್ರೆ ಚೆನ್ನಾಗಿರುತ್ತೆ ಬಟ್ ಎಲ್ ಹೋಗ್ಲಿಕ್ಕೂ ಇವಾಗ ಎಲ್ಲಾ ಕಡೆ ಪ್ರಾಬ್ಲಮ
ಬಿಸಲು ತುಂಬಾ ಇದೆ
ಬಿಸ್ಲು ಅನ್ನೋದಕ್ಕಿಂತ ಇದುವಾರು ಅದು ಇದು ಎಲ್ಲಾ ನಡತಿದಲ್ಲ
ಅದು ಒಂದು ಬೇಜಾರಪ್ಪಾ
ಹ್ಮ್ ಅದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಹೇಳಿ
ಯಾರಿಲ್ಲ ತುಂಬಾ ತದ ಹ್ಮ್ ಹಾ ತುಂಬಾ ಅ ಗ್ಯಾಸ್ ಸ ೇರಿ ಉದ್ದತ್ರೆ
ಹೌದು ಮತ್ತೆ ಪ್ರೈಸ್ ಕೂಡ ಡಬಲ್ಲ ತ್ರಿಬಲ್ ಫೋರ್ ಟೈಮ್ಸ್ ಜಾಸ್ತಿ ಇಸ್ಕೋತಾರೆ
ಹ್ಮ್ ಕರೆಕ್ಟ್
ತುಂಬಾ ಕಷ್ಟ ಆಗ್ತಿದೆ ನನ್ ಫ್ರೆಂಡ್ ಅವಳು ಪಿ ಜಿ ದಳ ಆಯ್ತಾ ಮೂರ್ ಟೈಮು ರೈಸು ಅವಳು ನಾರ್ತ್ ಹುಡುಗಿ ಅ ಯೂಶಲಿ ಅವ್ರಿಗೆಲ್ಲ ಚಪಾತಿ ರೋಟಿ ಆತರ ತಿಂದ ಅಭ್ಯಾಸ ಇರತ್ತ
ವೊ ತಿನ್ನಕ್ ಆಗಲ್ಲ
ಮೂರ್ ಟೈಮ್ ಗ್ರೀನ್ ರೈಸ್ ವೈಟ್ ರೈಸ ರೆಡ್ ರೈಸ ಈ ತರ ರೈಸ್ ರೈಸ್ ಮೂರ್ ಟೈಮ್
ಅಯೋ ಪಾಪ್
ಕೇಳಿದ್ರೆ ಎಲ್ಲ ಇದು ಎಲ್ ಪಿ ಜಿ ಪ್ರಾಬ್ಲಮ್ ಅಂತ ಹೇಳದು.
ಹೌದ್ ಹೇಳಿ ಅದನ್ನು ಇವತ್ತು ಹಳ್ಳಿ ಕಡೆ ಇದ್ರೆ ಗ್ಯಾಸ್ ಶಾರ್ಟೆಜ್ ಆದ್ರೂನು ಅಷ್ಟು ಗೊತ್ತಾಗಲ್ಲ
ಹೌದು ಅಲ್ಲೆಲ್ಲ ಪ್ರಾಬ್ಲಮ್ ಆಗಲ್ಲ ಹ್ಮ್ ಇದಕ್ಕೆಲ್ಲ ಏನಾದ್ರು ಒಂದ್ ಸಲ್ಯೂಷನ್ ನಡ್ಕೋಬೇಕು
ಈ ಸಿಟಿ ಕಡೆ ನೋಡಿ ಇವಾಗ ಏನಾದ್ರರು ನಮಗೆ ಇಮಿಡಿಯೇಟ್ಲಿ ಗ್ಯಾಸ್ ಬೇಕಂತಂದ್ರೆ ಸಿಗದೇ ಇಲ್ಲ
ಹೌದು ವೈಟ್ ಮಾಡ್ಬೇಕು ಟೆನ್ ಟು ಫಿಫ್ಟೀನ್ ಡೇಸ್
ಮತ್ತೆ ಅದು ಫೋರ್ ಕೆ ತೊದ್ರಕ್ಕೆ ಎಲ್ಲ ಕೇಳ್ತಾರೆ
ಹ್ಮ್ ನಮ್ದ ಬಿಡಿ ಪ ಪ್ಪಾ ಎಷ್ಟೊಂದ್ ಜನ ಆ ಉಡ್ಕೊಂಡು ಇದ್ರಲ್ಲೇ ಜೀವನ ಮಾಡ್ತಿರ್ತಾರೆ ಅವ್ರು ಕಷ್ಟ ಹೇಳಿ
ಅವ್ರುನು ಮಧ್ಯರಾತ್ರಿ ಎಲ್ಲ ಕ್ಯೋಳ್ನಿಲ್ವೆನ್ ಕೌಳು ಗ್ಯಾಸ್ಸಿಕ್ತಿಲ್ಲನಂತೇಳ್ ತಿದ್ಲು
ನಾನು ಒನ್ನೊನ್ಸಲಿ ಆಫೀಸಿಂದ ಲೇಟಾಗಬದ್ರೇ ಅಂದ್ರೆ ಒ ಡಿನ್ನರ್ಗಿನ್ನೇರಿಗ್ -ರ್ಕೊಂಡೋಗಿದ್ರೆ ಆಟೋ ಮಾಡ್ಕೊಂಡ್ಬಿರ್ತಿನೈತ ಅವ್ರ್ ಅವಾಗೆಳ್ತಾಇರ್ತರೆ ಇದುನ್ನಬ್ಕೊಂಡೆ ಜೀವ್ನ ಮಾಡ್ತಿರ್ತಿವ್ ಮೇಡಮ್ ಒಬ್ರಅಂಕಲ್ ಹೇಳಿದ್ರೋಔಷ್ ಸ್ಟೋರಿ ಹೇಳ್ ಳ್ತಇದ್ರು ಆ--ನಂಗಿದೊಂದೇ ಕೆಲ್ಸ ಮೂವತ್ತೋರ್ಷದಿಂದ ಮಾಡ್ ಹ ಅವ್ರು ಪಪ ರೆಂಟೆಡಲ್ಲೇ ಇರೋದು ಹಾ ಇಂಗೆ ಜೀವನ ಮಾಡ್ತಾಯಿದೀನಿ ನನ್ ಮಗಳು ನನ್ ಮಗ ಚೆನ್ನಾಗೋದಿ ಪಾಸಾಗಿದರೆ ಅವ್ರಿಗ್ ಮೂವತ್ಸಾವ್ರ ಕಾಲೇಜ್ ಫೀಸ್ ಕಟ್ಬೇಕಂತ ಅವ್ರು ಪಾಪಾ ಯಾವ್ದೋದ್ಯಾವ್ದೋನ್ದ ಸಿಕ್ -ಕ್ಯೂರಿಟಿ ಕೆಲ್ಸುಕ್ಕೋಗಿದರೆ
ಓಕೆ
-ದು ಬೆಳಿಗ್ಗೆಯಿಂದ ನಿಂತಿದಾರೆ ಶುವು ದಪ್ಪ ಶೂ ಅದು ಕಬ್ಣ ತರ ಇರುತ್ತೆ ಓಡಾಡ್ಬೇಕು ಬರ್ಕೋಬೇಕ್ ಹ ಅವ್ರ್ ಪಾಪಯ ಬೆಳಗ್ಗೆ ಹೋಗಿ ಸ--ಮಧ್ಯಾಹ್ನ ಎರ್ಡಗಂಟೆವರ್ಗು ಮಾಡಿದಾರೆ ಅವರು ಮತ್ತೆ ಇನ್ನೊಂದ್ ಶಿಫ್ಟ್ ನೀವೇ ಕಂಟಿನ್ಯೂ ಮಾಡಿ ಅಂತ ಹೇಳಿದಿದ್ದಾರೆ ಅವ್ರು ನಂಕೈಲಾಗಲ್ಲ ನಾನ್ ಈತರ ಕೆಲ್ಸ ಮಾಡಿಲ್ಲ ಸರ್ ನಾನ್ ಬರ್ತೀನಿ ಅಂತ ಬಿಟಿಬಿಬಂದಿ ಅವಂಕಲ್ ಏಳ್ ಳ್ತಾದ್ರು ನಂಗೇಳ್ಕೊಂಡು ಅಳ್ತಾಯಿದ್ರು ಪಾಪಾ ಎಷ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂತ ಗೇನು ಮಾಡಂಗಿಲ್ಲ ಎಲ್ಲಾ ಫುಲ್ ಕಷ್ಟ ಆಗ್ತಿದೆ ಎಲ್ಲದ್ರಲ್ಲೂನು
ಊ ಇವಗಾಟ ಓಡ್ಸೋರ್ಗಂತೂ ಇದ್ದಿದ್ದೂ ಕಷ್ಟ ಮನೆ ಮನೆ ರೆಂಟ್ ಕಟ್ಬೇಕು ಮನೆ ದುಡ್ ಕೊಡ್ಬೇಕು
ಹಾ ಅದ್ರಲ್ಲೇ ಜೀವ್ನ ಕಟ್ಕೊಂಡಿರ್ತಾರಲ್ವಾ
ಹ್ಮ್ ಅವ್ರ್ ಫ್ಯಾಮಿಲಿಲ್ಲಾ ನೋಡ್ಕೋಬೇಕು
ಆದ್ರು ಎಷ್ ಷ್ಟೊಂದ್ ಜನ ಹ್ಯಾಂಡಿಕ್ಯಾಪ್ಸ್ ಎಲ್ಲಾ ಆಟೋ ಓಡಿತಿರ್ತಾರೆ ಆ ಹಿಂಗೋ ಜೀವನ ಮಾಡ್ಕೊತಿರ್ತಾರೆ ಈತರ್ ವಾರಿಂದ ಎಲ್ಲ ಎಷ್ಟೊಂದೆಫೆಕ್ಟಾಗುತ್ತೆ ಇದಕ್ಕೆಲ್ಲ ಸ್ವಲ್ಪ ಏನಾದ್ರೂ ಸೆಲ್ಯೂಷ್ ಕೋಬೇಕು ಹ್ಮ ಇವಾಗ ಹುಡ್ಗಿರು ಕಡ ಆಟ ಓಡಸ್ತಾರೆ ಅವ್ರಿಗು ಕೂಡ ಬೇಕಾಗತ್ತೆ
ಕಿರಿ ನಾವು ತೋಡಿಸತಾ ಇರ್ಕೋಿ
ಹೌದು ಸ್ವಪ ಏನುೋ ಹೆಂಗೋ ಜೀವನ ಮಾಡ್ತಿರ್ತಾರೆ ಅದಕ್ಕೆ ನಾವ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಷ್ಟ ಆದ್ರು ಕಷ್ಟ ಮಾತ್ರ ಕೊಡಬಾರ್ದು ಅನ್ನೋ ತರ ಏನಾದ್ರು ಮಾಡ ಮಾಡ್ಬೇಕಾದ್ರು
ನೀವು ವಾರು ಮಾಡ್ತಾ ಇದ್ದಾರೆ ಅನ್ಸುತ್ತ ಅಲ್ವಾ
ಅನ್ನೆಸೆಸರಿ ಏನಿಲ್ಲ ಈ ಇರಾನ್ಗೂ ಮತ್ತೆ ಇದಕ್ಕೆ ಅಲ್ವಾ ಆಗ್ತಿರೋದು ವಾರೋ ಆದ್ರೂ ಮಧ್ಯೆ ದುಬೈಗೂ ಅಯ ಸುಮ್ಮ್ನೆ ಮೇ ಬಿ ಥರ್ಡ್ ವಾರ್ ಮಾಡ್ಬೋದು ನಂಗ್ ಅನ್ಸೋ ಪ್ರಕಾರ
ಮಾ ಪಾಪಾ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ
ಹ ನನ್ ಫ್ರೆಂಡ್ ಒಬ್ಬ ದುಬೈಲಿ ಇದ್ದ ಆಯ್ತಾ ಆಕ್ಚುಲಿ ಅವ್ರ ಅವನು ಫೆಬ್ರವರಿಲ್ ಬರ್ಬೇಕಿತ್ತು ಹತ್ತ ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಟಿಕೆಟ್ ಕ್ಯಾನ್ಸಲ್ ಆಗ್ತಾನೆ ಇತ್ತು ಆಗ್ತಾನೆ ಇತ್ತು ಕೊನೆಗ ಒಂದ ದಿನ ಯಾವ್ದೋ ಒ ಫಲೈಟ್ ಬುಕ್ ಮಾಡಿ ಒಂದೇ ದಿನಕ್ಕೆ ನೀವು ನಂಬಲ್ಲ ಆಲ್ಮೋಸ್ಟ್ ಲ್ಯಾಕ್ ಪೇ ಮಾಡಿ ಚಂದ ಬಂದಿರದನು
ಅಪ್ಪಾ
ಒಂದು ಆರು ಏಳ್ ಸಾವಿರ ಪೈಗೆ ಬರ್ ಬರ್ತಿದ್ದ ಫಸ್ಟ್ ಎಲ್ಲ ದುಬೈಯಂದ ಅವನು ಈ ಸಲ ಲ್ಯಾಕ್ ಪೇ ಮಾಡಿರೋದು
ಅಷ್ಟು ಕಷ್ಟ ಇದೆ
ಅಷ್ಟು ಕಾಸ್ಟ್ಲಿ ಆಗಿದೆ ಏರ್ ಇದೆಲ್ಲ ಫ್ಲೈಟ್ ಎಲ್ಲಾ ಜಾಸ್ತಿ ಆಗಿದೆ ಪ್ರೈಸ್ ಬ
ಅದಲ್ಲೇ ಆದ್ರ ನಂಗ ಅದೇ ಈ ಓಕೆ ಆರ್ ಮಾಡ್ಲಿ ಬಟ್ ಆದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬೇರೆ ದೇಶಗಳಿಗೆ
ಕೊಲ್ಲಿವರೆಗೂ ಅವ್ರನು ವಾರ್ ನಿಲ್ಸಲ್ಲ
ಹ್ಮ ಇರಾನ್ ಇರಾನ್ ಇರಾನ್ ಪ್ರೆಸಿಡೆಂಟ್ ಅನ್ಸುತ್ತಲ್ಲ ಸೇತ ಶೂಟ್ ಮಾಡಿ ಸಾಯಸ ಸ ತಗತಿ ಸ ತಗಿತ
ಹ್ಮ್ ಮತ್ತೆ ಇನ್ನೊಬ್ಬ ಮುಸ್ಲಿಮ್ ಒಬ್ಬ ವ್ಯಕ್ತಿ ಬೇರೆ ಸತ್ತೋಗಿದ್ದ ಅವಾಗ ಸ್ವಲ್ಪ ಹೆಂಗೆ ಆಗಿತ್ತು
ಇರಾನ್ ಮತ್ತೆ ಇಷ್ಟ ಅಲ್ಲ ಇರಾನ್ ಮತ್ತೆ ಸ್ರಲ್ಲ ಎರಡು ಮುಸ್ಲಿಂ ಯೈಟೆಡ್ ಕಂಟ್ರಿ ತಾನೆ
ಹ್ಮ್ ಮೇ ಬಿ ನಂಗಷ್ಟ್ ಐಡಿಯಾ ಅದ್ರ ಬಗ್ಗೆ ಎಲ್ಲ ಇದಾರೆ ಎಲ್ಲಾ ಇದ್ರೋರು ಇರ್ತಾರೆ ಇನ್ನೊಂದ ಏನ್ ಗೊತ್ತಾ ದುಬೈಲ್ ಜಾಸ್ತಿ ಕೇರಳ ಪೀಪಲ್ಸ್ ಇರೋದು ಮುಸ್ಲಿಮ್ಸ್
ಹಾ ಕರೆಕ್ಟು
ಸ ಹೊ ಆಲ್ಮೋಸ್ಟ್ ಅವ್ರೇ ಇರ್ತಾರಲ್ವಾ
ಮರೆಲ್ಲ ಬಿಚ್ ಎಷ್ಟು ಕಂಟ್ರಿ ಅಲ್ವಾ
ಹೌದು ಮತ್ತೆ ತುಂಬ ಅಲ್ಲೆಲ್ಲ ಎಷ್ಟು ರೂಲ್ಸ್ ಇರುತ್ತಂತೆ ಗೊತ್ತಾ? ಆಹ್ ಆರ್ ಜನ ಕಂಟ್ರೋಲ್ ಮಾಡಕ್ ಅಷ್ಟೇ ರೂಲ್ಸ್ ಇರುತ್ತೆ ಅಲ್ಲೆನಾದ್ರು ಸುಮ್ನೆ ರೋಡ್ ಕ್ರಾಸ್ ಮಾಡೋದು ಫೋನ್ ಮಾಡ್ಕ ಫೋನ್ ತಡ್ಕೊಂಡ್ ರೋಡ್ ಮಾಡುದ್ರು ಹ ಅಷ್ಟೇ ಫೈನ್ ಫೈನ್ ಇರುತ್ ಎಷ್ಟೊನ್ದ್ ಪೆನಾಲ್ಟಿ ಆಗ್ತಾರಂತೆ ಆಮೇಲೆ ಇವಾಗ ಅವಾಗ್ ಏನಾದ್ರು ಕಳ್ ತನ ಮಾಡಿದ್ರು ಅಷ್ಟೇ ವಿತ್ತಿನ್ ಅವರಲ್ಲಿ ಗೊತ್ತಾಗುತ್ತೆ ನೋ
ಹಾ
ಇನ್ನೊಂದ ಏನ್ ಗೊತ್ತಾಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಮಲ್ಗಿದ್ರುನು ಆಹ್ ಎ ಇವಾಗ್ ಫಾರ್ ಎಕ್ಸಾಂಪಲ್ ಎಚ್ರಿಕೆ ಮಾಡ್ಬೇಕಂದ್ರೆ ಅದು ಸೌಂಡ್ ಮಾಡುತ್ತಂತೆ ಅವ್ರು ಫೋನ್ ಎಲ್ಲ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಹೌದು ದುಬೈ ಇವ್ರು
ಮತ್ತೆ ಅಲ್ಲೆಲ್ಲಾ ರೋಡ್ಸ್ ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ
ಹ್ಮ್ ರೋಡ್ಸು ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಕಾಸ್ಟ್ಲಿ ಕೂಡ ಹೌದು
ಹ ತುಂಬಾ ಗೋಲ್ಡ್ ಪ್ರೈಸ್ ಎಲ್ಲ ಕಮ್ಮಿ ಅಂತರಿ ದುಬೈಯಲ್ಲಿ
ಏನಿಲ್ಲ ಒಂದ್ ಫೋರ್ ಹಂಡ್ರೆಡ್ ರುಪೀಸೊರ್ಗೂ ಕಡ್ಮೆ ಇರುತ್ತೆ ಅಲ್ಲಿ ನಾವು ಇದೆಲ್ಲಾ ಪೇ ಮಾಡ್ತೀವಲ್ವಾ ವೇಸ್ಟೇಜ್ ಅಂತೆ ಅದು ಇದ್ ಅಂತೆ ಎಲ್ಲ ಅಲ್ಲಿ ಇದುರ್ದು ವ್ಯಾಟ್ ಅಸ್ಟೆ ಇನ್ನೇನು ಇರಲ್ಲ
ಹ್ಮ್ ಬ ಆದ್ರನು ಒಂದು ವಾರಿಂದ ಮೂರ್ ಮೂರ್ ಕಂಟ್ರಿಗೆಲ್ಲ ಲಾಸ್ ಅದು ಇಷ್ಟೊಂದ್ ಕಂಟ್ರಿ ಎಲ್ಲಾ
ಹಾ ನೋಡಿನ್ ಸ್ ಸ್ವಲ್ಪ ದಿನ ಆದ್ಮೇಲೆ ಪೆಟ್ರೋಲು ಡೀಸಲ್ ಸ್ಟಾಪ್ ಆಗುತ್ ತ್ತೆ
ಮತ್ತೆ ಏನು ಲಾಕ್ಡೌನ್ ಮಾಡ್ಬೇಕು ಅಂತೇನೋ ಅಂತ ಇದ್ರಂತೆ ತ್ತೆ
ಹ್ಮ್ ಮಾಡದೆಲ್ಲ ಕಷ್ಟ ಇವಾಗ್ಲೇ ಇನ್ನ ಎಕನಾಮಿ ಸುಧಾರ್ಸ್ಕೊತಿದ್ದಿದೆ ನಮ್ಮ ಇಂಡಿ ಮತ್ತೆ ಕಷ್ಟ ಆಗುತ್ತ ಆಮೇಲೆ
ಲಾಕ್ಡೌನ್ ಮಾಡಿದ್ರೆ ಹೆವಿ ಕಷ್ಟ ಆಗುತ್ತ
ಹೌದು ಇವಾಗ ಹೆಂಗೋ ಹೆಂಗ ಹೆಂಗೋ ಜೀವನ ಹೋಗ್ತಾ ಇರುತ್ತೆ ಇನ್ನೊಂದ ಏನ್ ಗೊತ್ತ ಈ ವಾರ್ಗಳಿಂದ ಎಲ್ಲಾ ಬಿಸ್ನೆಸ್ಗು ಲಾಸು ಟ್ರಾವೆಲಿಂಗ್ ಹದು
ಹ್ಮ್
ದುಬೈಗ್ ಹೋಗ್ಬೇಕು ಅನ್ಕೋತಾರೆ ಕ್ಯಾನ್ಸಲ್ ಮಾಡ್ಕೋತಾರೆ ಎಲ್ಲಿಗ್ ಹೋಗ್ಬೇಕಂದ್ರರು ಫ್ಲೈಟ್ ಚಾರ್ಜ್ ಮೂರ್
ಎಲ್ಲಾ ಫುಲ್ ಎಲ್ಲ ಎಸ್ಪೆನ್ಸಿಲ್ ಜಾಸ್ತಿ ಆಗಿದೆ ಇವಾಗ ರೇಷನ್ ಎಲ್ಲ ಎಷ್ಟು ಜಾಸ್ತಿ ಇದೆ ನೋಡಿದ್ರ
ಇವರ್ಗಳು ಮಾಡದಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ವಾ ಹ್ಮ್ ಏನು ಮಾಡಂಗ ಆದರೂ ಮಾಡಬೇಕು
ಜೀವನ ನಡಿಬೇಕಂದ್ರೆ ಮಾಡ್ಲೇಬೇಕಲ್ವಾ
ಹ್ಮ
ಮತ್ತೆ ಅಲ್ಲಾ ನಿನ್ ನಿಂತ್ರೆ ಸಾಕು ಅನಿಸ್ತಾ ಇದೆ ಬೇಗ
ಆಲ್ಮೋಸ್ಟ್ ಟು ತ್ರೀ ಮಂತ್ಸ್ ಆಯ್ತು
ಓ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲಾ ಪ್ರಾಬ್ಲಮ್ ಆಗುತ್ತಪ್ಪ
ಹೌದು ಆ ಸೌಂಡ್ ಇಂದ ಎಷ್ಟು ಹೆಲ್ತ್ಗೆ ಅಪ್ಸೆಟ್ ಆಗುತ್ತೆ ಅವರು ಮಾನಸಿಕವಾಗಿ ಕುಗ್ತಾರೆ
ಹ ಅವ್ರಗೆ ಎಷ್ಟು ಭಯ ಇರುತ್ತ ಅವಾಗ ಏನಾಗುತ್ತಪ್ಪ ಅಂತ
ಅಲ್ಲ
ನಿಜ
ಯಾವ ಕ್ಷಣದಲ್ಲಿ ಏನಾಗುತ್ತೆ ಎಂತ ಗೊತ್ತಿರಲ್ಲ ಅಲ್ಲ ಆಲ್ಮೋಸ್ಟ್ ಎಲ್ಲರೂ ಒಳಗಡೆನೆೇ ಇರ್ತಾರೆ ಬರೋದೆೇಲ್ಲ
ಹ್ಮ್ ಮತ್ತೆ ಒಂದು ಮತ್ತೆ ಒಂದು ಕಣ ಏನ ಇವಾಗ್ಲೂ ಮಕ್ಳುಟ್ಟೋರು ಹ್ಯಾಂಡಿಕ್ಯಾಪಪ್ ಆಗಿ ಉಡ್ತಾರ ಅಂತಲ್ಲ ಸಿಯಾ ಚಿನ್ನದು
ಹ ಹೌದು ಅಲ್ಲಿ ಏನೋ ಪ್ರಾಬ್ಲಮು ಅದ ಅವಾಗ ಆಗಿರೋದು ಇನ್ನೂ ಎಫೆಕ್ಟ್ ಆಗ್ತಿದೆ
ಆ ತರ ಮುಂದೆ ಫ್ಯೂಚರ್ ಎಫೆಕ್ಟ್ ಆಗುತ್ತೆ ಪಾಪಾ
ಹ್ಮ್ ಹೌದು ಎಲ್ಲ ಅರ್ಥ ಮಾಡ್ಕೋಬೇಕು ಏನಪ್ಪಾ ಮಾಡ್ತವೆ
ನಾರ್ಮಲ್ ಆಗ ಇರ್ಬೋದಲ್ವಾ ಯಾಕ ಇದಾರ ಎಲ್ಲ ಹಾಡ್ತಾರ
ಹ್ಮ್ ಏನು ಮಾಡಂಗಿಲ್ಲ ನಮ್ದು ಇದಕ್ಕೆಲ್ಲಾ ಬರ್ಲಿಕ್ ಅಷ್ಟ್ ಈಸಿ ಇರಲ್ಲ ಹ್ಮ್ ಬರಿೀ ಆತರ ಚಿಕ್ಕ ಚಿಕ್ಕ ಇರುವೆ ಇರುವೆ ಕಂಟ್ರಿ ಮೇಲೆ ಅವ್ರು ಹಾಕಳೋದು
ಹ್ಮ್
ಹ್ಮ ಹ್ಮ
ಹ್ಮ್ ಮತ್ತೆ
ಹೇಳಿ ಕೇಳುವ
ಇಲ್ಲಿ ಎಲ್ಲಾರ ಹೇಲೋದಷ್ಟೇ
ಹ್ಮ್ ಸರಿರಿ ಆಯ್ತು ಬಾಯ್
ಹ ಬಾಯ್